ನೀ ಹೇಳ್ರಿ.
ಹ ಹಲೋ
ಹಲೋ ಯೆಳ ಹಲೋ ಹಲೋ
ಹಲೋ ಹಲೊ ಹಲೋ ಹಲೋ ಹಲೋ ಹಲೋ ಹಲೋ ಹೊರಗ್ ಬಾರೋ. ಹಲೋ
ಕೇಳುಸ್ಲಯ್.
ಬೆದ್ದ. ಹೊರಗ್ ಬಾ ನೀ ಹೊರಗ್ ಬಾರೋ.
ಸಲ ಮೇಲಮಲೀನಿ ನೀಕೆಳುಸ್ದಲ್ಲ.
ಹ್ಮ
ನೀ ಹೊರಗ್
ಹ್ಮ್ ಹಬ
ಹಾ
ಹ
ಏನ್ ಮಾಡಡಗತಿೆ
ಇ ಹ್ಮ
ಇಲ್ಲ
ಹ್ಮ್
ಹಾ
ಏನಲ್ಲ
ಜೋಶ್ ಮಾತಾಡ ಜಿಗಿದ್ ಮಾತಾಡ
ಏನೆಲ್ಲ ಏನೆಲ್ಲ
ಹ್ಮ್ ಮಳಿ ಹೆಂಗ ಮಾಡಡತ್ ಮಳೆ ಬಳಿ
ಹೇ ಆಯತ ನೋಡ್ರಿ ಸರ ಈಗ
ಹೌದಾ ಹಾಗಿದೆ ಇಲ್ಲ
ಮಳೆ ಆಗಿಲ್ಲ ಆಗಿಲ್ಲ ಆಟ ಬ ಕರಬ ಮಾತ್ರೆ ಹ ನಿಮ್ಮೂರ್ ಕಡೆಿಗೆ ಅ
ಹೌ
ಮೂೂರು ಕಡಿಗೆ
ಆಯ
ನಗಲ್ರ
ಮಳ
ಹಾ
ಇ ಹ
ನಮ್ಗೆ ಯ್ದ ಸ್ವಲ್ಪ ಬಟ್ಟು ಅದ ಎಲ್ಲಿ ಬ ಎಲ್ಲಿ
ಹಾ ಹೊರಾಗ ಏನ್ ನೋಡುವ ನೀವ ಹೇಳ
ಏನ್ ಹೊರಗೇನ್ ಪರಾ ಇಲ್ಲಿ
ನಾನ್ ತರೆಷ್ಟಿದ್ದೀ ನೋಡ್ರಿ
ಮುಗ್ಲಾಗಿಿನ ಮುಗ್ಲಗ್
ಗೆಡು ಮುಗಲ್ಲ ಹ್ಮ್ ಆಯತ ಯ
ನೀವ್ಲ್ಲಿರರಿ ಭೂಮಿ ಆಗಿರಾ ಅಂತ ತಳದಾಗಿರ ಪಾ ತಳದಾಗಿರ
ಜಗ ಜಗನ್ ಭ ನಾನ
ಗಗನ ಚುಕ್ಕಿ ಬಾರ ಚುಕ್ಕಿ
ಹ್ಮ ಮಳ ಒಂದೇ ಚಲದಾ
ಏ ಮಳಿ ಸಮುದ್ರ ಅರ್ದಂಗರದು
ಹೌದೂನ ನ ಬನ್ನ ಹಳರ ಒಲ್ಲ ಅವಳ
ಹಳ್ಳೆ ಇರಲ್ತ ಮತ್ತೆ ಹೆಂಗ್ ಕಳಸ ಮ್ಯಂಗ್ ನಮ್ ಇಲ್ಲು
ಿದ್ದಿ್ರ ನಿಿನ ಬೀಜ ಊರ್ಲಾ ಏನೂರ್ಲ್ಲಾ ರೈತರು ಬಾಳ ನಾವ ಹಂಗ್ ಮಾಡ್ಬೇಕ್ರ ಹಿಂಗ ಅವ್ರ
್ಮ ಏನ್ ಮಾಡಕ್ ಬರಲ್ರರಿ
ಹಾ ಗಂಕ ಮೂಟೆ ಕತಿಯೊಂದ ಆಯ್ತ ಬಿಡದ ಬೆಮಾರ ಹ್ಮ
ಹ್ಮ ದಾಟ್ ಬಕ್ರಿ ಅಲ್ಲಿ ಎಕಡೆ ಈಡೆ ಯಾವವು ಹೆಸರು ತೋಬಾಡ್ದ್ರಿ ಅ ಇವು ಹೆಂಗ್ರೀ ಹ್ಮ್ ಪರ್ಸನಲ್ ಐತಿ ಅವು ಎಲ್ಲ ವರ್ಗೇಶ್ವರ ಅವ್ ತಗಬಡ್ತಾರೆ ಅವನ ಹೇಳ್ಬಾಡ್ತಾರೆ ಏನ ಎಲ್ಲಿ ಎಲ್ಲಿ ಎಲ್ಲಿ ನೀ ಇ ಅಂತ ಹೇಳಿ ಅಷ್ಟೆ ಸುಮ್ಮ ಉದ್ರಿ ಭಾಷಣ ಬಿಗ್ಬೇಕ್ರೀ
ಆಯ್ತ್ರಿ ಅಪ್ಪಾ ನ್ನಿರ್ದ
ಮಳೆ ನೀ ಮಟ್ಟಗ ನೋಡ್ರಿ
ಹೌದ್ರೀ
ಜಿಟಿ ಜಿಟಿ ಒಟ ಹಾರ್ಕಿಲ್ಲ ದತ
ಮಾಡ್ರಿ ನನ್ ಬೆಲ್ ದಿಡ್ ದಿಟ್ಟ ಈಗ ಬಂಥ್ರೋ ಈಂಗ ಎ ಮಾಡ್ರಿ ಅರವತ್ ಪರ್ಷ ಅ ಪರ್ಷ ಅದ್ರಿ ಹೆಂಗ್ ಮಾಡತ್ದ ಮಾಡ್ರಿ
ಎಷ್ಟ ಪರ್ಸೆಂಟ್
ಅರವತ್ತು ಪರ್ಸೆಂಟ್
ನಂಬಲ್ಲಿ ಸಾವಿರ ಪರ್ಸೆಂಟ್ ತೋರ್ಸರ್ ಶಂಬರ್ ನಂಬಲ್ಲಿ
ಸಾರ್ ಸ ನಂಬರ ಅಲ್ ಸಾಂಬಾರ್ ಅಲ್ರಿ ಆಯಕ ಯ್ರಿರಿ ಅಂಬೇಲ್ ಹಾ ಪನ್ಸೆ ಪಚೆ ದೊನ್ಶೆ ಅತು ರತ್ರಿ
ಹ್ಮ
ಹ್ಮ್ ಏನ್ ಮಾಡಕ್ ಆಯಿತೇ ಮತ್ತೆ
ಏನಿಲ್ಲ
ಹ ಹ್ಮ್ ನ ಮಳೆ ಬೆಳೆ ಏನ್ ನೋಡ್ರಿ ಹೆಂಗ ಆಗ್ಯದ ರೈತ್ರಿಗೆ ಹಲೋ ಹ್ಮ್ ಹಾ ಹ ಹ್ಮ್ ಹೇಳ ವರ್ ಕಾಯನ ಇಲ್ಲ ಏನ ಹಲೋ ಹಾ
ಇಲ್ಲ ಅಂದ್ರ
ಹಾ
ಬ್ಯಾಡ್ ವರ್ಸ ಇಲಾರಿ
ಹ್ಮ್
ಹ್ಮ್ ಹೇ ಬಾ ಮಕಣ ಬಕ್ಕು
ಹ
ಹ್ಮ ನನ್ ಹೇಳಲಪಾ
ಇಲ್ಲ ಅಷ್ಟೇ ನಾರ್ಮಲ್ ಮಾತಾಡು ಬೇಕು ಹ್ಮ್
ಹ್ಮ್ ಯಾರ ನೀರು ಕುಡಿಕತ ಯಾನ್
ನೀರ್ ಕುಡಿಯಕೈತೆ
ಹ್ಮ್
ಹ್ಮ್ ಹ ಸಕ ಕುೂಡ ಕಡ ಬೇರ
ಹ್ಮ್
ಚ ಹಾ
ನಿಂಬಲ್ಲ ಅಚ್ಚರ್ಕೊ ಅಂದು ಮತ್ ಸರಿ ಬಂದು
ಹತ್ತು ಸಾವಿರಕ್ಕೆ ಒಂದ್ ಒಂದ್ ರೂಪಾಯಿ ಕಡಿಮೆ ಆದ್ರ ನಮಲ್ಲಿ ಹ್ಮ
ಚಂತೆಕ್ ಹಲಲ ಅನ್ಬಾರ್ದ್ರಿ ಸಾಬು ಚಂತೆಕ್ ಅನ್ಬಡ್ದ್ರಿ
ಹ ಹೌದ್ರೆ ಸಾವು ಸಾಬ ನೆಟ್ವರ್ಕ್ದಾಗಿ ತೋರ್ಸಕೈತ್ರಿ ಸಾಬ ನಮಗ ಹ ಹಲೋ ಹಾ ಮತ್ತೆ ಯಕಡ್ ಪ ಯಕಡ ಪಯನ ದ ಬನು
ಹ್ಮ್
ಆ ಭಾ ಸಾಬ್ ಹ್ಮ ಹ್ಮ ಮಸಬ್ ಹ ಸಬ್
ನಟವ ಹೌದ